ಹಲೋ
ಹೇಳು ವಿಜಯ್ ಕುಮಾರ ಏನ್ ಮಾಡ್ತಇದ್ಯ್
ಏನ್ ಇಲ್ಲ ನೋಡ್ರಿ ಸೋಮನಾಥ್ ಎನ್ನಡ್ಸಿರಿ ಸರಿ.
ಹಾ ಹಾ ಇದೇ ನೋಡಪ್ಪ ಸುಮ್ನೆ ಓಡಾಡ್ಲಕ್ ನೋಡೋ
ಹೌದಾ ಊಟ ಆಯ್ತಾ?
ಹ್ಮ್ ಹಾಗಾದ ಊಟ ನಿಂದು ನಿಂದ ಊಟ ಆಯ್ತು? ಹಲೋ ಹಾ ಹಾ ಚಪಾತಿ ಆ ಗಜರಿ ಪಲ್ಯ ಅನ್ನ ಸಾಂಬಾರ ಅವೇ??
ಹೌದಾ
ಹ್ಮ್
ಮ ಚಿಕನ್ ಗಿಕನ್ ಅಕ್ಲೇನು
ಏ ಅವಲ್ಲ ನಪಲ್ ಮಾಡಲ್ಲಪ್ಪಾ ಮಾಡ್ರಿ ಬಿ ಚಲೋ ಮಾಡಲ್ಲ ಮಾಡದ ಒಂದೇ ಸಂಡೆ ಸಂಡೆ ಒಂದು ದಿವ್ಸ ಮಾಡ್ತಾರ
ಸಂಡೆ ಮಾಡ್ತರೇನಾ ಹ್ಮ್
ಅದು ವಿಸಲ ಮಾಡಲ್ಲ ಆ
ಆ ಮತ್ತೆ ಊರಿಗ್ ಬರಲ್ಲ ಮೊಹರಂ
ಮೊರಮಕ ಬಂದಾಳಾ ಏನ್ ಮಾಡಪ್ಲ ಇಲ್ ಬರ್ಬೇಕಂತ ಹತೀನಿ ಸುಟ್ಟು ಸಿಗಲ್ಲ ಆಗ್ಯಾವ ಜಾಸ್ತಿ ಆಗ್ಯದ ಎಲ್ಲ ಆಗ್ಯದ
ಎ
ಮೂರು ಹೌದುಸ
ಯಾವ್ಯಾವ ಸಬ್ಜೆಕ್ಟಾ
ದಸ್ನ ಜ್ಯೋತಿ ಮಾಾಮಿ ಸೆ ಆಗ
ಹೌದಾ ನೀ
ಹ್ಮ್ ಅದು ಒಂದೇ
ಅದೊಂದೇ ಮತ್ತ ನಮ್ದು ಯಾವ್ದ ಮಲಾಸ
ಹ್ಮ್
ಹ್ಮ ಮತ್ ಕಾಮನ್ ಅಪ್ ತಗೊಂಡ್ ಬರ್ಬೇಕಪ್ಪ ಅವ್ರಿ ಹ್ಮ ಆರಾಮ್ ನೋಡಿ ಎಲ್ಲ
ಕಾಮ ತೊಂಬ ಬರ್ಬೇಕಕ್ಂತೀವಿ ಕುಡದಾಗಾರ ಅವರು ಎಸ್ ಬಿ ಆರ್ ಕುಡದಾಗನ ದಿ ಕೆ ಪಾೀ ಅವರು ಕೂಡ ಜಗ ನಾಳೆ ಹ್ಮ ನಾಳಗ್ ಹೋಗಿ ಕೇಳ್ತೇವಿ ಕೊಟರು ಒಂದ್ ವಾರ ತೊಕ್ ಸುಟ್ಟಿ ಇಲ್ಲ ಬಿಡೋದು ಇಲ್ಲೇ ಇರೋದು ಆರಾಮ್
ಆಯ್ತು ರಿಕ್ವೆಸ್ಟ್ ಮಾಡಿ್ರರಿ ನೋಡ ಮೇನಂತನ್
ಅದೇ ರಿಕ್ವೆಸ್ಟ್ ಮಾಡ್ತೀವಿ ಕೊಟ್ಟರು ಗುಣ ಕೊಟ್ಟಿಲ್ಲ ಅಂದ್ರು ತುಂಬ ಜಮ ಕೂಡ್ಬೇಕಾಗ್ತದೆ ಐತೆೆ ಅವ್ರಗ ಏನ್ರ ಕೆಣಕಿ ಅವರು ಕೊಟ್ಟಣದ ನಾವವು ಹೋದೇವ ಅಂದ್ರೆ ಮಕ್ಕಳು ಹೈರಣಾಣ ಬರ್ತ ನಮಗ ಉಲ್ಟಾ
ಹೌದ್ ಮತ್ತತ್ ಪಫೇಲ್ ಮಾಡಲ್ಲ ಅವ್ರಿಂದ ಮುಂದ ಭಿ ನೋಡಲ್ ಪಫೇಲ್ ಮಾಡಕ್ ಡಿಿಕ ಪಟ್ಟಿ
ವುಿ ನೋಡೋದ ಅಷ್ಟ ನೋಡದಾ
ಹ್ಮ್ ಅಕ್ಕಿ ಅಕ್ಕಿ ಅಂತ ಇವತ್ತು ಫುಲ್ ಕ್ಲಾಸ್ನ ಸೆಟ್ಟಗ ನಿರ್ಮಿಸ
ಅಕಿ ನನ್ ಬಗ್ಗೆಏನ ಹೊಂದಳದ ನಿಮಿ್ಷ ಈ ಅಂದಾಳ ಹಾ
ಅವ ಅಂತೀರಿ ಅದಕ್ಕ ಉಪ್ಯಗಿಲ್ಲ ಅಂತ ಅಂದ
ಅಸ ಅಂತಳ್ ಕುಡ ಹಕ್ಕಿದಂಗ
ಎಸ ಯಾತ್ರ ನೋಡಾನ್ ತಂದರ
ಸೆ ಆತ ಗಾಡಿಗ ಬಟೆಗ ಕ
ನಾಳೆ ಬಂಡ್ಡೆ
ನಾಳೆ ಹ ಬಟ್ಟಿ ಹರ್ಬೇಕ ಅಂದ್ರಕ್ಕ ಈಗಿ
ಹೋಗಿ ಬಟ್ಟೆ ಹತ್ತ,
ಹ್ಮ್
್ಮ ನಾಗ
ಅದೇ ಮ ಸ್ವಲ್ಪ ಆರಾಮ್ ಮ್ ಸ್ವಲ್ಪ ದಿನಾಡರು ಅದಕ್ಕೆ ಕ್ಲಾಸಿಕ ಬರಲ್ಲ್ರ ಅದ ಎಏರ ಮಾಡ್ಬೇಕು ಹೋಗಿ
ಹ್ಮ್ ಹೌದೌದು
ಹ್ಮ್ ಮಡಏಂತಳೋಡ
ಹ್ಮ್ ಹುಡುಗರು ಯಾವವು ಕ್ಲಾಸ್ ನಾಗನ್ ಸರಿ ಹೇಳಿಲ್ಲಾ ಅಂತರಗ
ಅಂತ ಮಾಡ್ತಾರಪ್ಪ ಹುಡುಗರು ಹುಡಾದ ಮಾಡ್ತಾರ.
ಇವತ್ತಕಿ ಬೋರ್ಡ್ ಮೇಲ ಇದು ಬರ ಸ್ಕ್ರೀನ್ ಐತಲ್ಲಾ
ಹ್ಮ್
ಕ್ಟ್ ಬೋರ್ ಮ್ಯಾಗೂ ಬರರೆ ಕುಂತಾಳಪ್ ಇದರ್ಲೆ ಅದುೂ ನೂಡಲ್ ಆಗೈತಿ
ಹಾ
ಅವವು ಹುಡುಗುರು ಏನ್ ಮಾಡ್ಯ್ ಅದಕ್ಕೆಕ್ ಬಿನ್ಾಕಕ್ ಬಿಟ್ಟಾವ
ಹ್ಮ್
ಮತ ಕ ಸಿಟ್ಟಿ ಬರಲ್ಲ
ನಗದರ ಯಾರು
ಅ ಅವ್ ಲಾಸ್ಟಿಗೆ ಕುಡ್ತಾರಲ್ಪ ಇವ್ರು ಸಂಜು
ಯರು ಅವರು ಮಾಡ ಅೆ ಟರು ಬೈಬಾಡ್ದು ಹೇ ಕೇಳ ಮಾತ್ ಬೈಬಾರಡ್ದು
ಗೊತ್ತಾಗಲ್ಲ ಅಂತವಕ್ಕೆಲ್ಲಾ ನಗ್ತಾರ
ನಕ್ಬರ್ದ ಎಲ್ಲ ಹಾತಾರ ಹೆಂಗ ಮಾಡಣಪ್ಪಾ
ಮೆಸ ಇಟ್ಟ ಜತಿ ಬಿಟ್ಟು ಹಾಕಿಯ
ಹೌದು
ಸಿಟ್ಟಿಗದ್ ಮನ್ಷ್ಯ ಇರಿ ಒಟ್ಟಿಗ ಅಣ್ಣಗನಾರ ತಿಂತೀರಿ ಏನಾರು ತಿಂತೀರ ಅಂದಸದ
ಹ್ಮ ಮತ್ ಅಂತಾರೆ ಮತ್ತ
ಮತ್ತೆ ಎಟ್ಟ ಅಂತ ಹಾಕವಕ್ ಹಕಿವಿ
ಅಕ್ಕಿ ತಾಕೊಂಬತ್ ತಾಕೋತಳ ಆಮೇಲೆ ಎಲ್ಲಾ ಕೂಡ ಬ್ಯಾಚಿಗೆಗ್ ಬ್ಯಾಚಿಗೆ ಆ ಎಸ್ ಎ ಮಾಡೋದು ಆ ಫೇಲ್ ಮಾಡೋದು ಮಾಡ್ತಾಳಕಿನ
ಹಾ ಏನಂದ್ರೆ ಗೊದ್ತಾನೆ ನೀವ್ ಹ ಹಂಗೆ ಮಾಡ್ರಿ ನ ಒಂದ ದಿನ ಬಂದ ಅಟೆಂಡೆನ್ಸ್ ಕೊಡಲ್ಲ ಹಂಗೆ ಕ್ಲಾಸ್ ಿ ಹೋಗ್ಬಿಡ್ತನಿ ಅಂದಳ
ಹ್ಮ ಮತ್ತೆ ಹಾಗೆ ಮಾಡ ಏನ್ ಮಾಡ್ತರ ಹೇಳ ಮುಂದ್ಮಗ ಲ್ಲಾಸ್ ಬ ಸಿಗ ಅಟೆಂಡನ್ಸ್ ಗಲ್ಲ
ಹ್ಮ್ ನೆಕ್ಸ್ಟ್ ಕ್ಲಾಸ್ ನ ನಿಮ್ ಕ್ಲಾಾಸೆ ತಗೋಲ್ಲ ಅಂತಂದ್ರುಮ್
ಹ್ಮ್ ಮತ್ತ್ ನೋಡಿ ಹಿಂಗೆಲ್ಲಾ ಅಂತರ
ನೀವ ಹದಕರ ಅಂತಮ ಕೆೇಶನ್ ಓದಳಪ್ಪಾ
ಏನ್ ಮಣಪ್ಪ ಮತ್ತ ಈಗ ಈ ಪರ್ವಾಡ ಇ ಉಡಾಳ ಉಡಾಳ ಮಾಡ್ತವ
ಹ್ಮ
ತುಳಲ್ಲ ಮನೆೆ ಉಮೇಶ್ ಸಂಜುಗಿಂಜು ಅವರಪವ ನಾಲ್ಕು ಅದಾವ
ಹ್ಮ
ಎಲ್ಲಕ್ಕ ನಗದೇರ್
ಹ್ಮ ಅದೊಟ್ಟು ಸ್ವಲ್ಪ ಟೈಮ್ ಅನ್ನೋದ್ ಇರ್ತದ ಅದು ಅದ್ ಜೋಕ್ ಬಿ ಇರಲ್ಲ ಏನ ಇರಲ್ಲ ನೆ ಬಿಡುವ
ಈಗ ನೋಡ್ ನಾವು ಬಿ ಉಚಿತ್ ಮಾಡ್ತೇವೆ ಏನೆಲ್ಲಾ ಮಾಡ್ತೇವಿ
ಹ್ಮ್ ಹ ಮತ್ತೆ ಎಲ್ಲಿ ಹೆಂಕ ಇರ್ಬೇಕನ್ನದ ದುವಿಹಾರ ಇಲ್ಲ ಹ್ಮ ಏನಾರ ಎಳಕೋದರ ಸಿಟ್ ಗೆರದ ಮತ್ತೆ
ಏನರ ಹೇಳಕ್ಕೋದರ್ ಸಿಟ್ಟಿಗೆಳ್ತಾರ ಏನಪ್ಪಾ ಅ ನಾವ ತಪ್ಪ ಮಾಡಿದೆ ಎಂತ ಮಾಡಿದಂದ್ರ ಮಾಡ್ತಾರ
ಹ್ಮ
ಮಾಡ್ತು ಈಗ ಸಲಿ ಕೋರ್ಸ್ಗಳು ಎಲ್ಲ ಹೈರಾಣ ಸೆಕೆಂಡ್ ಪಾಸ್ ಆಗ್ಬೇಕಂದ್ರ
ಏ ಕರಗೂ ಸರ್ಗೋಳ ಪೆಲ ಅವ್ರ ಪೇಲ್ ಮಾಡ್ಬೇಕಕ ಅನಕಂದ ಕುಂತಾರ ್ರಲ ನಮ್ಮ ಬ್ಯಾಚಿಗ ಫುಲ್
ಹ್ಮ್್ಮ ಹ್ಮ
ಡಿಕೆೆ ಪಾಟೀಲ ಅಂತರ ಪುಲ್ ರಚ್ಚಿಗೆದ್ದಾನ
ಪುರ ರೊಚ್ಚಿಗೆದ್ದನ ಇವತ್ತು ಅವನ ಕ್ಲಾಸನ್ಯಾಗ ಮಾಡಾರು
ಹ್ಮ್ ನೋಡಿ ಇಲ್ಲ ಮತ್ತ ಏ ಮತ್ತ ನೋಡ್
ಎಲ್ಲಾ ಮಾಡ್ರ ಇನ್ನು ಅಗದೇ ಇಲ್ಲ ಸೆಕೆಂಡ್ ಸೆಮ್ ಅದ ಇನಾ ಮನಾ ಆರ್ ಸೆಮ್ ಉಳಿತಾವ
ಹ್ಮ ಮೊದ್ಲೇ ವಾದ ವರ್ಷ ಮತ್ತೆ ನಲ್ವತ್ತೆಳು ಮೂರ್ ಜನಕ್ಕ ಏನ್ ಪೇಲ್ ಮಾಡೇನವ
ಹ್ಮ ನಮಗ್ ಬೇಕ್ ಮುಂದಾನ ನೋಡಲ್ಲವ
ಹಿಂದ ಮುಂದ ನೋಡಲ್ಲ ಹೇಳ್ಯ ಮತ್ ಹಂಗ್ ಮಾಡಕ್ಕುಂತವ ಹುಡುಗರು
ಹಂಗ ಮಾಡ್ತವ ಹಿಂಗ ಅವ ಮಾಡದಕ ಇವರಂಬದಕ ಆಟ್ಟೆದ
ಹ್ಮ ಅಟ್ಟೆ ಆದ ನೋಡ ಅವ ಇವತ್ತು ಪ್ರಾಕ್ಟಿಕಲ್ ಕ್ಲಾಸ್ ಹೇಳಾಗ ನೋಡುದಿಲ್ಲ ಏನಂದ್ರು
ಹ್ಮ ಹಂಗಾದ್ರ ನೋಡುತನು ಅಲ್ಲಿ
ಹ್ಮ ನಾ ಇವೆಲ್ಲಾ ಒಂದು ಕಟ್ ಮಾಡ್ಕೊಂಡು ತಂದು ಪ್ರಾಕ್ಟಿಕಲ್ ಕ ಇಟ್ಟ್ರ ನೀವು ಒಂದು ಮಾರ್ಕ್ಸ್ ಸೈತ ತಗೋಳಲ್ಲ ಅವ ಸೀದ.
ಅರ್ಥ ಆಗಲಿಲ್ಲ ಸೊ ಏನ್ ನೋಡೋರ ಬರಿತಾರೆ ಏನ್ ಹೇಳು ಸುಮ್ನೆ ಕೊಡಕ್ ಆಗ್ತದಿಲ್ಲ ಬಾಯಿ ಮುಚ್ಚ್ ಕೊಂಡು.
ಹ್ಮ್ ಮಾಡದ ಏನ್ ದೊಡ್ಡದ್ ಆತ್ತಲ್ಲಪ್ಪಾ ನೋಡ್ರಿ ಅಂತ ಅಂದ ನ್ನಾ.
ಹ್ಮ್ ಮಾಡದು ಹತ್ತು ನಿಮಿಷ ಟೈಮ್ ಹತಲ್ಲಾ. ಮಾಡದಂದ್ರೆ ಗಪ್ ಚುಪ್ ಕುೂತ್ಬಿಡಕತ್ತ ಅಲ್ಲೇ ಹಿಂದ.
ಹ್ಮ್ ಹ್ಮ್ ಅವಾಗ ಅವ್ರ ಇವರು ಮುತ್ತಿ ನೋಡ್ಕೋತ್. ಕೊಡ್ಬೇಕತ್ ದ್
ಬರ ಎಲ್ಲ ಅವ ಅವ ಬೇಕ ಅವ ಎಕ್ಸ್ಟರ್ನಲ್ ಅವನೇ ಕರೆಕ್ಷನ್ ಮಾಡ್ತಾನೋಪಾ. ಈಗ ಅದೇ ಎಕ್ಸ್ಟ್ರಾರ್ನಲ್ ನಾಗು. ಟಾರ್ಗೆಟ್ ಮಾಡಿಲ್ಲದೆ ಏನ್ ಮಾಡ್ತೀರಿ ಹೇಳು
ಹೌದ್ ಮತ್ತ
ಏನದು ನಾಲ್ಕು ವರ್ಷ ನೀವ್ ಅಂತಾ ನಾವಂತ್ ಅವ್ರಂತ್ ಸುಮ್ಮ ಆರಾಮ ಅವ ಬೋರ್ಡ್ ಹೊಡಿಬೇಕ್ ಗಬ
ಹ್ಮ್ ಕ್ಲಾಸ್ ನಾಗ್ ಸುಮ್ ಕುಂತರ ಸಾಕ್ ಅವನಿಗೆ
ಹ್ಮ್
ಹ ಏನ ಒಂದ ಏನರ ಒಂದ್ ಮಾಡಿ ಹೋಗ್ಬಿಡ್ತ ಹ್ಮ್ ಸುಮ್ನೆ ಅದು ಇದು ಬಿಟ್ಟು ಹುಚ್ಚುಚ್ಚು ಮಾಡಿದೆ ಫೊನ್ ನೋಡಿದೆ. ನೋಡುವ ಅದರ್ರ್ದೇ ಹ್ಮ್ ಇವೆಲ್ಲಾ ಯಾಕ ಮಾಡ್ಬೇಕಕ್ತ ಹೇಳು
ಹಂಗ್ ಮಾಡ್ಬಿಡದವ್ರ ಹಂಗಂತ ಮಾಡ್ತಾರ ಇವ್ರು ನಮಗ್ ಒಬ್ಬರು. ಕಲ ಹೊಸ ಮುಂದಿ ಹಿಡಿತಾರ ಅವರು
ಇ ಇದ್ರ ನೋಡಿಲಿ ಯಏಕೆ ಎಷ್ಟು ೀಜ ಕೊಟ್ಟ ಸ್ವಲ್ಪಾಪ
ಅವರ ಹಾ ಬಿ ಮಲ್ಲಿಕಾರ್ಜುನ ಎಲ್ಲರು ಈಸಿ ಕೊಡ್ರ್
ಹ್ಮ್ ಮತ್ತ ಅವ ಬಿ ತೆಲಿಕರವಾಗ ಅವ
ಎಏ ಅನಿಗ ತಲ್ಲಿ ಕರಪರ ಹ ಅಮಲ್ಲಿ ಕರ ಸರಿಗ ಪತ್ಲ್ಲಿಖರ ಬ ಅಂದನಲ್ಲ ಯಕಿ ಕೊಟ್ಟಿದ ಅಂತ ಮಾತಾಡತಏನಪ್ಪಾ ಅಂತ ತೆಗಲಿ ಪೇಪರ್ ಅಂತ
ಮಿಟ್ರಮ್ದ ತಗೀಿತಾ ನೋಡ್ಪ ಎಲ್ಲರೂ ಹೇಳತ್ತ
ಹ್ಮ್ ಹ್ಮ್ ಅದಾಗ ಮತ್ ನಾವವು ಕಾಮನಬ್ ಜಿಮಾ ತಗೊಂಡ್ ಹೋದೇವಿ ಮಿಟ್ಟ ಬಂದೆವು ಹೋಯ್ತು ಅಂತಕೋ ಕಲಾಸ್
ಅಲಸ್ ಎಟಾಮ ತೋಲ ಆ ಕಾಮನ ತೊಲಗ ಬರ್ತದ ನಿಮಗ ಮಾರ್ಕ್ಸ್ ತೊಲಗ ಬರ್ಲ ನನ್ ಕೇಳ್ಸ ಪೇಪರ್ ಟಫ್ ತಗ್ದ್ರ ಏನ್ ಮಾಡ
ಏನ್ ಮಾಡಪ್ಲಿ ಅದ ಸುಮ್ ಹಾ ರಡ್ ಹೋಗಬೇಕು ಅಲ್ ಮತ್ತ ಫೇರ್ ಆತೇವಿ
ಹ್ಮ್
ಏನಿಲ್ಲೋ ಇದೊಂದ ಇದೊಂದು ಸಮ್ ಹೋಗ್ತು ಅಂತ ತ ಮುಂದಿನ ಸಮ ಅವೇ ಹಾಲಿ ಟೀಚರ್ಸ್ ಡೆೇ ಬರ್ತಾರೆ ಮತ್ತತ್ ಡೆಂಜರ್ ಅಡ್ವೆಂಚರ್ ಅಂದ್ರೆ ಎಲ್ಲ ಕಡೆ ಸೆಕೆಂಡ್ ಸೆಮ್ಮ ಡೆಂಜರ್
ಸೆಕೆಂಡ್ ಸಮ್
ಸೆಕ್ ೈಮ ಡೇಂಜರ್ ಫಸ್ಟ್ ಸೆಮ್ ಕಾಸ ಇದ್ವಿ ಬಿತ್ತ ಮ ಯಾರು ಎಲ್ಲ ಸೆಕೆಂಡ್ ಸೆಮ್ರು
ಹ್ಮ್ ಹ್ಮ್
ಹ್ಮ್
ಚೆಂದ ಡಿಗ್ರಿ ಮೋಸಂದ ಹೋಗ್ಬೇಕನ್ನದ ನಂಬದು
ಹ್ಮ್ ನಿಮ್ಮ ಪಿ ಟಿ ಸ ಸರ್ೇ ಬಿಡಲ್ಲಾಗ ನಮ್ಗ
ಅಯ ಅಪ್ಪ ಬೆಳಗ್ಗೆ ಹೋಗ್ಬೇಕಿಗ್ ನೋಡ ಮತ್ತ
ಹಾ
ಬೆಳಗ್ಗೆ ನಿದ್ದೆ ಆಗವಲ್ದು ಏನು ಆಗವಲ್ದ
ಆರಕೆಯೋ ಕೊಡಬೇಕಪ್ಪ ಅೆ
ಹ್ಮ್ ಎಷ್ಟೇ ಮಾಡ್ತೀನಿ ಅಂದರು ಮಾಡ್ತಾನಂದ ಹ
ಏ ಮಾಡಲ್ಲ ಎಲ್ ಮಾಡ್ತಾನ ಎಪ್ಪತ್ ಮಂದಿಗೆ ಅಷ್ಟೇ ಮಾಡ ಡನ್ ಶುದ್ದೆ ಮಾಡಲ್ಲ ಅಂದ್ರೆ ಡೀನೇ ಮಾಡಲ್ಲ
ಹ್ಮ್
ಲಾಸ್ಟ್ ಮಾಡಿದ್ ಒ್ ನಾಲ್ಕ್ ಮಂದಿಗ್ ಮಾಡತನಾ ಪುರ ಒತ್ತಡ ಹಾಕ್ ಮಾಡ್ರರು ನಾಲ್ಕ್ ಮಂದಿಗ್ ಮಾಡ್ತನ ನೋಡು ಲಾಸ್ಟ್
ನಾಕ್ ನಾಕ ಮಂದಿದ ನಂದ ಒಂದ ಫಿಕ್ಸ್ ಮಾಡ್ತಾನ ನೋಡು ಮಾಡಿದ್ರ
ಮಂಜಾರಾ ಮಂಜಾರ
ನಂದು ಮೊತ್ತ
ಎಸವ ನಿನುೋ,
ಅನ್ನೊಂದು ಏನ ಅವ
ಹನ್ನೊಂದು ಅವ ಬಾಸ್ಕೆಟ್ಬಾಲ್ ಅವ ಆಡಿದ್ದ ಇನ್ ಸ್ವಲ್ಪರ
ಇದು ಕೊಕ್ಕೊ ಆಡಿದ್ದೆ,
ಹ್ಮ್
ಹ್ಮ್
ಏ ಹಂಗೇನಿಲ್ಲ ಅದ ಅವ ಪಾಪ ಹೇಳ್ದಂ ಕೇಳ್ದಂ ಚಲ ಮಾಡ್ದಂತಪ್ಪ ತಾನೇ ಮಾರ್ಕ್ಸ್ ಬಿಟ್ತ ತಾನೇ ಪಾಸ್ ಮಾಡ್ತನ್.
ಹ್ಮ್್ಮ
ಹತ್ಕ ಉಲ್ಟಾ ಇ ಅಂದ ತಕೋಯ್ತ ತಕೋೋ.
ಹ್ಮ್
ಆಯ್ಕ್ತ ಅಂಗ್ರ ಹಾಸತಿ ಅಂಗ
ಹ ಆಯ್ತು ನನ್ಗೂ ನನ್ನಗೂ ನಿ್ದೀ ಹೊಂಟದ ಮಕ್ಕೊ ತಿ ನೋದು, ಹ್ಮ